ಹಲೋ
ಹಾ ನಮಸ್ಕಾರ
ಹಾ ನಮಸ್ಕಾರ ಆಯ್ತಾ ಊಟ.
ಹಾ ಆಯ್ತು ನಿಮ್ದಾಯ್ತ.
ಹಾ ಆಯ್ತು
ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದೀನ್ ನೀವ್ ಹೇಗಿದ್ದೀರ.
ಹಾ ನಾವು ಚೆನ್ನಾಗಿದ್ದೀವಿ ಮತ್ತೆ ಏನ್ ಮಾಡ್ ತಿದ್ದೀರಾ
ಹಾ ನಾನು ಇವಾಗ ಮನೆಗೆ ಬಂದು ಕುೂತ್ಕೊಂಡೆ. ಹಂಗೆ ಆಚೆ ಕಡೆ ಹೋಗಿದ್ರೀ ಇವತ್ತು ಕೆಂಪೇಗೌಡ ಜಯಂತಿ ಅಲ
ಹ ಹೌದೌದು ಹೌದು
ನಿಮ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ.
ಇವಾಗ ಕೇಳಿಸ್ತೈತಾ ಕೇಳಿಸತೈತ ಹಾ ಹೇಳಿ ಹೇಳಿ ಮತ್ತೆ ಏನ್ ವಿಶೇಷ.
ರ ಅದೇ ಇವ ಕೆಂಪೇ ಗೌಡ್ರು ಜಯಂತಿ ಅಲ್ಲ ಅದೇ ವಿಶೇಷ.
ಅ ಹ್ಮ್ ಹ್ಮ ಎಂಜಾಯ್ ಮಾಡಿದ್ರ ಚೆನ್ನಾಗಿ. ಹ್ಮ್ ಮತ್ತೆ ಯಾವ್ ಕಡೆಯರವ್ರು.
ನಾವು ಬೆಂಗಳೂರು ನೀವು
ಹಾ ನಾವು ಅಷ್ಟೆ
ಬೆಂಗಳೂರಲ್ ಎಲ್ಲಿ
ಈ ಯೋ ನಾರ್ತ್ ನಾವು ನಾರ್ತ್ ಸೈಡ್. ಬೆಂಗಳೂರು ನಾರ್ತ್ ಹ್ಮ್
ಹ್ಞೂ ಯಾವುದೋ ನಾರ್ತ್ ಎಲ್ಲ ಗೊತ್ತಿಲ್ಲ ಊರೆಸ್ರು ಹೇಳಿದ್ರೆ ಅಷ್ಟೇ ಗೊತ್ತಾಗೋದು.
ಹೇಳ್ ತಿವ್ ಹೇಳ್ತೀನಿ.
ಆ ಹ್
ಮತ್ತೆ ಏನ್ ತಿಂದ್ರಿ ಏನ್ ಹಾ ಸ್ಟೂಡೆಂಟ್ ಸ್ಟೂಡೆಂಟ್ ನೀವು?
ಹಾ ನಾವು ಅಷ್ಟೇ ಏನ್ ಓದ್ತಿದ್ದೀರ.
ನಾವೂ ಫಾರ್ಮೆಸಿ ಓದ್ತಿದ್ದೀವ್
ಓಹೋ ಸರಿ ಸರಿ ಏನಾದರೂ ಆದ್ರೆ ಕೇಳ್ಬೋದಾ ನಿಮ್ನೆನೆ ಮಾತ್ರೆ ಗೀತ್ರೆ ಹೇಳ್ತೀರ.
ಹಾ ಹೇಳ್ತೀವಿ. ಅಷ್ಟೇನಿಲ್ಲ ಇನ್ನು ಫಸ್ಟ್ ಇಯರ್ ಅಷ್ಟೆ ಹಾ. ಹಾ ಹೌದು ಫಸ್ಟ್ ಇಯರ್ ಮುಗೀತ್ ಅಷ್ಟೇ.
ಹಾ ಯಾವ್ ಕಾಲೇಜು.
ಅ ನಾವಾ ಅದೆಲ್ಲ ಮತ್ತೆ ಮುಂದಿನ ಮುಂದೆ ಮಾತಾಡೋಣ.
ಅಯ್ಯೋ ನಾವೆಲ್ಲ ಬರಲ್ಲ ಬಿಡಿ ಕೇಳಿದೆ ಅಷ್ಟೇ ನಾವು ಡಿಗ್ರಿ ಫೈನಲ್ ಇಯರ್ ಕಂಪ್ಲೀಟ್ ಮಾಡಿದ್ರೆ. ಕಂಪ್ಲೀಟ್ ಅಂದ್ರೆ ಇನ್ನು ಎರಡು ಎಕ್ಸಾಮ್ ಇದೆ ಸೋಮಾರ ಒಂದು ಶುಕ್ರವಾರ ಒಂದು
ಹ್ಮ್ ಚೆನ್ನಾಗ್ ಬರಿರೀ ಆಲ್ ದಿ ಬೆಸ್ಟ್.
ಹಾ ಹಾ
ಮತ್ತೆ ಇಂಜಿನಿಯರಿಂಗಾ
ಹಾ ಇಲ್ಲ ಡಿಗ್ರಿ ಬಿ ಬಿ ಎ ಮಾಡ್ತಾ ಇದೀನಿ.
ಹೌದಾ ಹ ಸರಿ ಸರಿ. ಮತ್ತೆನೇನ್ ವಿಶೇಷ ನಮ್ದು ನಾಲ್ಕ್ ವರ್ಷ. ನಾಲಕ್ಕು ವರ್ಷ ನಿಮ್ದು ಮೂರ.
ಹ ಹಾ ಹ ನಮ್ದು ಮೂರು ಫಾರ್ಮಸಿ ಓದಿದಾದ್ಮೇಲೆ ಮತ್ತೇನ್ ಮಾಡೋದು.
ಮತ್ತೆ ಮುಂದೆ ಎಂ ಫಾರ್ಮಸಿ ಮಾಡ್ಬೋದು ಇಲ್ಲಾಂದ್ರೆ ಫಾರ್ಮ್ ಡಿ ಮಾಡ್ಬೋದು.
ಅಂದ್ರೆ ಇವಾಗ ಫಾರ್ಮಸಿಗು ಎಮ್ ಅದೇನೋ ಹೇಳಿದ್ರಲ ಏನ್ ಹೇಳಿ
ಎಂ ಫ್ಮಸಿಯಾ ಹಾ ಹಾ ಹಾ ಹಾ ಮಾಸ್ಟರ್ಸ್. ಮಾಸ್ಟರ್ಸ್ ಹ್ಮ. ಅದು ಫಾರ್ಮ್ ಡಿ ಅಂತ ಅದು ನಾರ್ಮಲ್ ಕೋರ್ಸು ಬಟ್. ಅಂತು ಅದು ಮಾಡಿದ್ರೆ ಡಾಕ್ಟರ್ ಅಂತ ಪದವಿ ಅನ್ನೋದ್ ಇರುತ್ತೆ ಅಷ್ಟೆ. ಅ-ಹಾಂ ಬಿ ಫಾರ್ಮಸಿ ಆದ್ರೆ ಫೋರ್ ಇಯರ್ಸು. ಫಾಮ್ಲಿ ಆದ್ರೆ ಸಿಕ್ಸ್ ಇಯರ್ಸು.
ಹಾ.
ಹ್ಮ ಡಿಫಾಮ್ ಆದ್ರೆ.
ಅಂದ್ರೆ ನೀವು ನೀವು ಇನ್ನೇ ಎಷ್ಟೋದ ಬೇಕು ಅಂತ ಇದ್ದೀರಾ ನೀವು.
ಇನ್ನು ನೀವಾಗ ಫಸ್ಟ್. ಿಯರ ಅಲ್ವಾ ನೋಡ ನೋಡ. ೇರಿಲ್ಲ ಮುಗಿಲಿ ಫಸ್ಟ್ ಇದನ್.
್ಮ ಇಲ್ಲ ಇದು ಇವಾಗ ಮಾಡ್ತಿದ್ದೀರಲ್ಲ ನಾಲ್ಕು ವರ್ಷ ಇದು ನಾಲ್ಕು. ಕುರ್ಿದಾದ್ಮೇಲೆ ಕೆಲ್ಸ ಸಿಗುತ್ತ ಹಂಗೇನೆ.
ಹ ಸಿಗುತ್ತೆ ಸಿಗುತ್ತೆ ಬಟ್ ಏನಾದ್ೂ ನಾವ್ ಕಂ. ನೀವು ಕಂಪನಿ ಸೈಡ್ ಹೋಗ್ಬಹುದು ಇಲ್ಲಾ ಅಂದ್ರೆ ನಮ್ಗೆ ಲೈಸೆನ್ಸ್ ಅನ್ನೋ ಸಿಗುತ್ತೆ. ಮೆಕ್ರಾಲ್ ಶಾಪ್ ಆಗ್ಬೋದು ಹ. ಹಂ ಇಲ್ಲ ಅಂದ್ರೆ ಮ ಅದ್ರ ಮೇಲೆ ನಾವು ಸ್ಪೆಸಿಫಿಕ್ಕಾಗಿ.
ಅಂದ್ರೆ ಇವಾಗ ಮೆಡಿಕಲ್ ಮಾಡ್ಬೇಕುಂದ ಮೆಡಿಕಲ್ ಏನೋ ಹಾಕ್ತಿೀರ ಅಂದ್ರೆ.
ಹ ಹಾ.
ಹಾ ಹಾಕ್ಬೇಕಾದ್ರೆ ಫಸ್ಟು ನೀವು ಟ್ರೈನಿಂಗ್ ತಗೊಬೇಕಾಗಿರತ್ತಾದರೂ ಅಥವಾ.
ಇಲ್ಲ ನಮ್ಗೆ ಆ ಹ ಇಲ್ಲ ಇಲ್ಲ ಇಲ್ಲ. ಇಲ್ಲ ಇಲ್ಲ ಇಲ್ಲ ಇಲ್ಲ ಅವರೇ ಕಳಿಸ್ತಾರೆ ಲಾಸ್ಟ್. ಫೋರ್ತ್ ಇಯರ್ ಅಲ್ಲಿ ಅವರೇ ಕಳ್ಸ್ಕೊಡ್ತಾರೆ ಟ್ರೈನಿಂಗ್ ಎಲ್ಲ.
ಹಾಂ ಹಾಂಾ ಸರಿ ಸರಿ.
ಹ್ಮ್ ಹ್ಮ್ ಅವ್ರೇ ಕಳ್ಸಕೊಡ್ತಾರೆ. ಸ ಲಾಸ್ಟ್ ಟು ಸ ಎಮ್ಮು ಅವರೇ ಕಳ್ಸ. ಹ ಸೇಮ್ ಹಂಗೆ ಇಂಟರ್ನ್ಶಿಪ್ ಮಾಡ್ದಂಗೆ.
ಹ್ಮ್.
ಹ್ಮ್ ನೀವ್ ನೀವ ಏನ್ ಮಾಡ್. ಮುಂದೆ ಏನ್ ಮಾಡ್ಬೋದು. ಬಿ ಬಿ ಎ ಮಾಡ ಮಳೆ ಏನ್ ಜಾಬ್ ಎಲ್ಲ ಸಿಗುತ್ತೆ.
ಆದ್ಮೇಲೆ ನಮಗ್ ಗೊತ್ತಿಲ್ಲ ನಾವು ನ. ಹುಡುಗರೆಲ್ಲ ತೊಗೊಂಡ್ರು ಅಂದ್ಬಿಟ್ಟು. ಮೂರ್ ವರ್ಷ ಕಳಿಬೇಕಲ್ಲ ಅಂತ. ಹಾ ಏನೋ ಡಿಗ್ರಿ ಕಂಪ್ಲೀಟ್ ಮಾಡ್ಬೇಕಲ್ಲ ಅಂತಂದ್ಬಿಟ್ಟು ತಗೊಂಡು ಮಾಡಿದ್ರೆ.
ಹಾ ಹಾ ಹಾ.
ಹಾ ಆಮೇಲೆ ಆಮೇಲೆ ಇವಾಗ. ಕಾಲೇಜ್ ಲೈಫ್ ಎಲ್ಲ ತುಂಬಾ ಚೆನ್ನಾಗೇ ಇದೆ ನಿನ್ನೆ ಹಾಗೆ ಹೋಯ್ತಲ್ಲ.
ಕಾಲೇಜ್ ಲೈಫ್ೆನ್ನಾಗಿತ್ತು.
ಅಯ್ಯೋ ಹೇಳ್ಬೇಕಂದ್ರೆ ಸ್ಕೂಲ್ ಲೈಫ್ ನಮ್ಗೆ ತುಂಬಾ ಇಷ್ಟ. ಕಾಲೇಜ್ ಜನಕ ನಾ ದೊಡ್ಡೋರು ಆಗ್ಬಿಟರು ಅಂತನ್ ಇವಾಗ ಅನ್ಿಸ್ತಾ ಇದೆ.
ಹಾ ಹಾ. ಆದದದು. ಮತ್ತೆ ನೀವು ಬೆಂಗಳೂರಲ್ಲೇ ಇರೋದು ಇಲ್ಲಾಂದ್ರೆ ಹಲ್ಲಿ ಸೈಡಿಂದ ಬಂದಿರೋದ?
ಇಲ್ಲ ಬೆಂಗಳೂರಲ್ಲೇ ಅಂದ್ರೆ ಆ
ಆ ಹಾ ಹಾ ಹಾ ಅಪ್ ಹಲೋ ಹಾ ಕೇಳಿಸ್ತೈತಿ ಹೇಳಿ.
ಹ ಅ ನಮ್ ತಾಯಿಯವ್ರು ಹಳ್ಳಿ ಕಡೆಯಿಂದ. ನಮ್ಮ ಅಪ್ಪ ಅವ್ರು ಇಲ್ಲೇ ಸಿಟಿಯಿಂದ
ಆ ಹೌದಾ ಮತ್ತೆ ಏನ್ ತಿಂದ್ರಿ
ಹಾ ನಾವು ಅನ್ನ ಸಾರ್ ತಿಂದ್ರಿ ನೀವು.
ನಾವು ಅಷ್ಟೇ ಅನ್ನ ಸಾಂಬಾರೆ.
ಹ್ಮ್ ಶನಿವಾರ ಅಲ್ವಾ ಇವ
ಹಾ ಏನ್ ತಿನ್ಬಾರದಲ್ವಾ ಹ ಹ್ ಹ್ಮ್ ಮತ್ತೆ
ಮತ್ತೆ ನಿಮ್ಮುರಲ್ಲೆಲ್ಲ ಹೆಂಗ್ ನಡೀತಿದೆ ಕೆಂಪೇ ಗೌ ಗೌಡ್ರ ಜಯಂತಿದು.
ಹಾ ಚೆನ್ನಾಗ್ ನಡೀತಿದ್ದೆ ನಾವೆಲ್ಲ ಹೋಗಲ್ಲ.
ಯಾಕೆ
ಸುಮ್ಮ್ನೆ ಇಲ್ಲ ಇಲ್ಲ ನಾವೆಲ್ಲ ಅದಿಕ್ಕೆಲ್ಲ ಹೋಗಲ್ಲ.
ಹಾ.
ಮತ್ತೆ ಸುಮ್ಮ್ನೆ ಬಿಸಿಲು ತುಂಬಾ ತಾನೆ ಅದಿಕ್ಕೆ ಹೋಗಲ್ಲ.
ಓ ಹಂಗೆ
ಹಾ ಅ
ಕಪ್ಪುಗ್ ಆಗ್ ಬಿಡ್ತೀರ ಅಂತನ ಹ್ ಹ್ ಹ್
ಇಲ್ಲ ತುಂಬಾ ಇ ಇತ್ತೀಚೆಗೆ ತುಂಬಾ ಬಿಸ್ಲಾಗ್ ಬಿಟ್ಟಿದೆ ಆಚೆ ಹೋಗಕ್ಕೆ ಭಯ ಆಗುತ್ತೆ. ಕಾಲೇಜು ಹಾಲ್ ಆ ಹಃ.
ಆ ಹ್ ಬೆಳ್ಳಗಿರೋರೆಲ್ಲಾ ಹಿಂಗೇನೆ ಎಲ್ಲಿ ಕಪ್ಪು ಅಗ್ ಬಿಡತೀರಿ ಅಂತ ಭಯ ಬೀಳ್ತಾರೆ.
ಆ ಹ್ ಹಂಗೇನಿಲ್ಲ ಹಂಗೇನಿಲ್ಲ. ಮತ್ತೆ ಇನ್ನೆನಿದೆ ಏನ್ ಸಮಾಚಾರ ನಿಮ್ಮಮ್ಮ ಅಪ್ಪ ಎಲ್ಲ ಚೆನ್ನಾಗವ್ರ.
ಹಾ ಎಲ್ಲಾ ಚೆನ್ನಾಗಿದಾರೆ ನಿಮ್ ಮನೇಲೆಲ್ಲ ಎಲ್ಲಾ ಚನ್ನಾಗಿದಾರ.
ಹಾ ಚೆನ್ನಾಗಿದ್ದಾರೆಲ್ಲ
ನೀವು ಎಷ್ಟ್ ಜನ ಮಕ್ಕಳು ಅಣ್ಣ ತಮ್ಮ ಯಾರಾನ
ಏ ಇಲ್ಲ ತಂಗಿ ತಂಗಿ ಹ್ಮ್ ಅವ್ರು ಇವಾಗ ಸೆಕೆಂಡ್ ಪಿ ಯು ಓದ್ತವ್ರೆ
ಹಾ
ಹ್ಮ್ ನಿಮ್ ಸಿಬ್ಲಿಂಗ್ಸ್
ಹಾ ಯಾರೂ ಇಲ್ಲ ಒಬ್ನೇ
ನೀವ್ ಒಬ್ರೇ ಹಾ ಬಿಂದಾಜ್ ಅಹ್ ಹ್
ಹಾ ಹ್ಮ್ ಹ್ಮ್
ನಿಮ್ಗ್ ಬೇಕು ಅನ್ಸಲ್ವಾ ತಂಗಿ ತಮ್ಮ ಇದ್ರ ಚೆನ್ನಾಗಿರುತ್ತೆ ಅಂದು
ಚೆನ್ನಾಗಿರುತ್ತೆ ಎಲ್ಲಿ ನಮ್ಮ ಮತ್ತೆ ಮಕ್ಕಳು ಚಿಕ್ಕಪ್ಪ ದೊಡ್ಡಪ್ಪ ಅವ್ರ್ ಮಕ್ಳೆಲ್ಲ ನೋಡಿ ಬೇಜಾರಾಗುತ್ತೆ. ಆದ್ರೆ ಏನು ಮಾಡೋದು.
ಹಾ ಹ ಅಷ್ಟೇ ಬಿಡಿ ಏನ್ ಮಾಡಕ್ ಆಗಲ್ಲ.
ಹ್ಮ್
ಹ್ಮ ಇನ್ನೇನ್ ಸಮಾಚಾರ.
ಹಾ ಇನ್ನೇನಿಲ್ಲ ಹೇಳ್ಬೇ
ಇವಾಗ ಇವಾಗ ಈಸ್ ಅಂದ್ರೆ ನಿಮ್ಗೆ ಸಿಕ್ಸ್ ಎಮ್ ಇರುತ್ತಾ ಆರ್ ಸೆಮ್ ಇರುತ್ ಅಷ್ಟೇ.
ಹಾ ಆರ್ ಸೆಮ್ ಇರುತ್ತೆ.
ಈ ಆ ಎಕ್ಸಾಮ್ ಮುಗ್ದಾದ್ಮೇಲೆ ಆಯ್ತ.
ಹಾ ಆಗೋಯ್ತು ಆಮೇಲೆ ಏನಾದ್ರು ಮಾಸ್ಟರ್ಸ್ ಮಾಡಂಗಿದ್ರೆ ಮಾಡ್ಬೋದು.
ಹ ಹಾ ಹಾ ಇದ್ರ್ ಮೇಲೆ ಏನ್ ಜಾಬ್ ಸಿಗುತ್ತೆ ನಿಮ್ಗೆ.
ಇದ್ರ್ ಮೇಲೆ ಮ್ಯಾನೆಜ್ಮೆಂಟ್ ಕೋರ್ಸ್ ಏನಾದ್ರು ಇದ್ರೆ
ಹ್ಮ್
ಯಾವ್ದಾನ ಕಂಪ್ನಿಯಲ್ಲಿ ಮ್ಯಾನೇಜರ್ ಆಗಿ
ಹ ಹಾ ಹಾ ಮ್ಯಾನೇಜರ್ ಆಗ್ ವರ್ಕ್ ಮಾಡ್ಬೋದಾ ನಮ್ಗ ಅದ್ರು ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಅದಿ
ಹಾ ಹಾ ನಮ್ಗೂ ಗೊತ್ತಿರಲಿಲ್ಲ ಫೈನಲ್ ಇಯರ್ಗೆ ಬಂದಾದ್ಮೇಲೆ ಗೊತ್ತಾಗಿದ್ ಸ್ವಲ್ಪ.
ಹ್ಮ ತಿಲ್ಕೋಬೇಕ್ತಾನೆ ಅವಾಗಾದ್ರು.
ಹಾ ನಮ್ಗೆ ಎಲ್ಲಿ ನಮ್ಗೆ ಡಿಗ್ರಿನೇ ಬೇಡ ಅಂತ ಇದ್ರಿ
ಹ ಓದಿಲ್ಲ ಅಂದ್ರೆ ಹಿಂಗೆ
ಹಾ ಸುಮ್ನೆ ಓಡಾ ಆಡ್ಕೊಂಡಿರ ಲ್ಲೇನೆ ಅಂತ ನಾವ್ ಅನ್ಕೊಂಡಿದ್ರಿ
ಹಾ ಆಯಲ್ಲಾ ಆಗಲ್ವಲ್ಲ ಹ್ಮ ಹ್ಮ್ ನಿಮ್ಗೆ ಗೆಳೆಯರೆಲ್ಲ ಸೇರ್ಕೊಂಡ್ರಂತ ನೀವು ಸೇರ್ಕೊಂಡ್ರ.
ಹ್ಮ್
ಇಲ್ಲಾಂದ್ರೆ ಹೋಗ್ತಿಲಿಲ್ವಾ ಅಹ್ ಹ ಹ್ ಅ ಅಯ್ಯೋ ನಿಮ್ಗೆ ನಿಮ್ಗ್ ಓದ್ಬೇಕಂತಿಲ್ವ.
ಹಾ ಇಲ್ಲ ಸೆಕೆಂಡ್ ಪಿ ಯು ಸಾಕು ಅನ್ಸ್ಬಿಡ್ತು.
ಹಾ ಹಾ ಹಾ ಹಾ ಹ್ಮ್ ಮತ್ತಿನ್ನೇನ್ ಸಮಮಾಚಾರ.
ಹಾ ಮತ್ ಇನ್ನೇನಿಲ್ಲ ನೀವ್ ಹೇಳ್ಬೇಕು
ಏನಿದೆ ಏನ ಇಲ್ಲ ಇವತ್ ನಿಮ್ ಕಾಲೇಜ್ ಇಲ್ವ.
ಹಾ ಮುಗೀತು ಅಂತ ಹೇಳುದ್ನಲ ಕಾಲೇಜು. ಕಾಲೇಜ್ ಒಂದ್ ಎರಡು ತಿಂಗ್ಳು ಮುಂಚೆನೆ ಮುಗ್ದೋಯ್ತು ಸ್ಟಡಿ ಹಾಲಿಡೇಸ್
ಹ ಸ್ಟಡಿ ಹಾಲಿಡೇಸ್ ಅಹ್ ಹ್ ಸರಿ ಸರಿ
ಹಾ ಸರಿ ಆಯ್ತು ಧನ್ಯವಾದ.